ಕೆಳ್ಸ ಸ ಹ್ಮ ಹಾ ಬಂತು ಬಂತು ಬಂತು ನೋಡಿ ಈಗ ಹಲೋ ಹಲೋ ಹ್ಮ ಹಲೋ ಸರ್ ಕೇಳುಸ್ತಾಇದಿಯ ಸರ್
ಇಲ್ಲ ಸರ್ ಕೆಲ್ಸ ಇಲ್ಲ ಸರ್
ಹೌದಾ ಸರಿ ಸರ್ ಮತ್ತೆ ಅಲೌ ಹೌದಾ ಸರ್
ಹ ಕೆಳ್ಸ
ಸ ತಮ್ಮ ಹೆಸರ
ಇಲ್ಲ ಸರ್ ನಮಸ್ತೆ
ಹಲೋ
ಹ್ಮ ಹಲೋ
ಹಲೋ ಹಲೋ ಹಲೋ ನಿಮ್ ಕೆಲ್ಸೇ ಸರ್ ನಮ್ದು ಹ ನಿಮ್ದ ನಿಮ್ ವಯಸ್ ಕೆಸತೆ ನಾ್ ನಮ್ದ ವಯಸ್ಸ ಹ ಸ
ಮ ಸ್ಕ್ರೀನು ಸ್ಕ್ರೀನ್
ಹಾ ಹಲೋ ಹಲೋ
ಹಲೋ ಹಲೋ
ಹಲೋ ಹಲೋ ಕಳ್ಸ್ತದೆ ನಡಸ ಹಾ ಸರ್ ಸರ್ ನಮಸ್ಕಾರ ಸ ಸರ್ ತಮ್ಮ ಹೆಸರ ಸರ್
ನಮ್ಮ ಹೆಸೂರು ಮಲೈ ಅತ್ರಿ ಹನ್ಸ
ಹ ಸರ್ ಅದೇ ಸರ್ ಈಗ ಅದೇ ಸರ್ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಬೇಕ ಸರ್ ಸರಿ ಅದ ಬಿಟ್ಟ ಕನ್ ಬಗ್ಗೆ ಹೇಳಿ ಸರ್ ಸ್ವಲ್ಪ
ಬಿಟ್ಕನ್ ಬಡ ಬಿಟ್ಕನ್ ಬಗ್ ಏನ್ಸರ್ ಹ ಬಿಡ್ಕಾಯನ್ ಬಗ್ಗೆ ಅಂದ್ರೆ ಅದು ಅದೊಂದು ಕ್ರಿಪ್ಟೋ ಕರೆನ್ಸಿ ರೀ ಅದು
ಪದ ಸ
ಕ್ರಿಪ್ಟೋರೆಿ ಹ ಕ್ರಿಪ್ಟೋ ಕರೆನ್ಸಿ ಎಲ್ಲದು ಹ ಕ್ರಿಪ್ಟ ಕೇಳಿ ನನ್ಸ ಎರಡು ಬಗ್ಗೆ ಶೇರ್ ಶೇರ್ ಮಾರ್ಕೆಟ್ ಬಗ್ ಕೇಳಿನ್ ಸರ್ ನೀವು ಶೇರ್ ಮಾರ್ಕೆಟ್ ಹೆಂಗೆ ಹೆಂಗಿದು ಕ್ರಿ ಮಾರ್ಕೆಟ್ ಹಂಗಿ ಸ ಹ ಅಲ್ಲ ಸರ್ ಕ ಶೇರ್ ಮಾರ್ಕೆಟ್ ಹೆಂಗಿದು ಕ್ರ ಶೇರ್ ಮಾರ್ಕೆಟ್ ಹೆಂಗಿದನು ಸೇಮ್ ಅದ್ರ ಪ್ರಕಾರ ಕ್ರಿಪ್ಟೋ ಮಾರ್ಕೆಟ್ಸ್ ಅದು
ಹ
ಕ್ರಿಪ್ಟೋ ಮಾರ್ಕೆಟ್ ಅಂದ್ರೆ ಅದ್ರಲ್ಲಿ ಟೋಟಲ್ ಆಗಿ ಹ ಕ್ರಿಪ್ಟೋ ಮಾರ್ಕೆಟ್ ಅದ್ರಲ್ಲಿ ಟೋಟಲ್ ಆಗಿ ಬಂದು ಅ ಬರಿೀ ಅದು ಮುಟ್ ಮುಟ್ಲಾರ್ದ ಅಂತ ಆಸ್ತಿ ಸರ್ ಅದು
ಹೌದೇನ್ ಸರಬ ಹ್ಮ್
ಹ ಅದಾದ ಸರ್ ಟೋಟಲ್ ಆಗಿ ಅದು ಒಂದು್ ಇಪ್ಪತ್ತೆಂಟು ಸಾವಿರ ಮೂವತ್ತೆಂಟು ಸ ಮೂವತ್ ಸಾವಿರ
ಹ
ನಾನು ಐದತ್ತು.
ಹಾ ಹೌದ ಸರ.
ಆಯದವ್ ಸರ ಹ ಅದ್ರಲ್ಲಿ ಕ್ರಿಟ ಕ್ರಿಪ್ಟೋ ಮಾರ್ಕೆಟ್ ಕ್ರಿಪ್ಟೋ ಶೇರ್ ಮಾರ್ಕೆಟ್. ಲ್ಲಿ ವರ್ಲ್ಡ್ ಅಲ್ಲಿ ನಂಬರ್ ಒನ್ ಕಾಯಿನ ಬಿಟ್ಕಾಯಿನ.
ಹೌದೆನಿರ್ರಿ.
ಹೌದು ಸರ್. ನಂಬರ್ ನಂಬರ್ ಒನ್ ಬಿಟ್ಕಾಯ ಬಿಟ್ಕಾಯನ ಬಂದು. ಹೌ ಸರ್ ಹೇಳಿ ಹೇಳಿ.
ಅದೇ ಈಗ ಕ್ರಿಪ್ಟೋ ಕರೆನ್ಸಿನ ಟಾಪ್ ಮಧ್ಯಾಹ್ನ ಬಿಟ್ಕನ ಸರ್.
ಅಲ್ಲ ಸರ್ ಕ್ರಿಪ್ಟೋ ಕರೆನ್ಸಿ ಎಂಬುದು. ಕ್ರಿಪ್ಟೋ ಮಾರ್ಕೆಟ್ ಅಂಬೋದು ಅವೆಲ್ಲ ಸೇರ್ಕೊಂಡ್ರೆ ಕ್ರಿಪ್ಟೋ ಮಾರ್ಕೆಟ್ ಅಲ್ಲ ಎಲ್ಲ ಬರ್ತವೆ ಸರ್ ಕಾಯಿನ್ಸ್ ಬಿಟ್ಕಾಯಿನ್. ಕ್ರಿಪ್ಟೋ. ಮಾರ್ಕೆಟ್ ಅಂದ್ರೆ ಅದ್ರಲ್ಲಿ ಬರೋದೇ ಬಿಟ್ಕನಿ ಸರ್ ಮೇನು.
ಅವದರಲ್ಲ ಬಿಟ್ಕೊಂಡ ಬರ್ತ್ತ.
ಹ ಅದ್ರಲ್ಲೇ ಬಿಟ್ಟಕಾನೆ ಕ್ರಿಪ್ಟೋ ಮಾರ್ಕೆಟ್ ಅಮ್ಮ ದೊಡ್ಡದ ಸರ್ ಅದು ವರ್ಲ್ಡ್ ವೈಡ್. ಅದ್ರಲ್ಲಿ ಇದೊಂದು ಕಾಯನು ಬಿಟ್ಟಕಾಯನು. ಇದು ಇಡೀ ವರಲ್ಡ್ನಾಗ ನಂಬರ್ ಒನ್ ಕ್ಯಾನ್ಸರ್. ಸ್ಟಾರ್ಟಿಂಗ್ ಎರಡ್ ಸಾವಿರದ ಎಂಟಲ್ಲಿ ಬಂದಿದೆ ಇದು ಕೈನು. ಈ ಕಾಯನು ಇವಾಗ ಮಾರ್ಕಂಡ. ಪ್ರೆಸೆಂಟ್ ಇವಾಗ ಇರೋದು ಮಾರ್ಕೆಟ್ ಪ್ರಕಾರ ಬಂದ್ರೆ ಎಪ್ಪತ್ ನಾಲ್ಕ ಲಕ್ಷ ಐತ್ ಸರ್ ಅದು.
ಅಬ್ಬಾಬಾಬ.
ಇದು ಮೂರ್ ತಿಂಗಳ ಹಿಂದಗಡೆ ಸರ್ ಒಂದು ಕೋಟಿ ಇಪ್ಪತ್ತೈದು ಇಂಡಿಯಾನ್ ರೂ. ಪೀ ಹೊಗ್ಯಾದ್ ಸರ್.
ಹಾ ಹಾ ಹಾ ಹಾ.
ಒಂದು ಕೋಟಿ . ಹಂಗ್ ಆತರ ಮಾರ್ಕ ಸರ್ ಬಿಟ್ಟಕಾಯನೆ ಅಂದ್ರೆ ಇದು ಇವಾಗ ಇದು ಎಲ್ಲಾ ದೊಡ್ ದೊಡ್ಡವರು. ಬಿಸ್ನೆಸ್ ಮ್ಯಾಗ್ಟ್ ಅಮೆರಿಕದ ಟ್ರಂಪು ಅವ್ರ ಎಲ್ಲಾ ಇದಾರಲ್ಲ ಸರ್ ಅವರು. ದೊಡ್ಡ ದೊಡ್ಡ ಬಿಸ್ನೆಸ್ ಅಂಬಾನಿ ಅದಾನಿ ಅವರೆಲ್ಲ ಇದ್ದಾರೆ ಸರ್ ಅಂತವರ್ಡ್ದಾಗ ಇರ್ತವ ಸರ್ ಕಾಯನ್ಸು. ಹ್ಮ ಇವ ಲೋಕಲ್ ಅಲ್ಲಿ ಯಾರ ಆರ. ಎರಡ್ ಸಾವಿರದ ಎಂಟರಲ್ಲಿ ಬಂದಿದೆ ಅದು. ಎಕ್ಚುಲಿ ಎರಡ್ ಸಾವಿರದ ಆರು ಏಳು ಎಂಟರಲ್ಲಿ ಒಂಬತ್ತರಲ್ಲಿ ಹೊರಗಡೆ ಬಂದಿದೆ ಸರ್ ಮಾರ್ಕೆಟ್ಗೆ.
ಅಲ್ಲ ಸರ.
ಅದೊಂದು ಕಾಯಿನಿಗೆ ಬರೀ ಎಡ್ರ ಪಾ. ಟೀ ಕುಡ್ದಾರ ಸರ್ ಅವಾಗಗೆ.
ಎರಡು ರೂಪಾಯಿ ಟಿ ಕೊಡುದ ಸರ್ ಅವಾಗ್ಯ.
ಅವಾಗ ಎಡ್ ಹೊರ್ಟು ಒಂದ್ ಚಾ ಕೊಟ್ಟಿದಾರ ಒಂದ್ ಬಿಟ್ಕೇನ್ ಅವಾಗ.
ಹ ಬಾ ಬಾ ಈಗ ಅದು ಕೋಟಿ ರೂಪಾಯಿ ಕೋಟ ರೂಪಾಯಿ ಲೆಕ್ ಅದ.
ಇವಾಗ ಎಪ್ಪತ್ ಎಪ್ಪತ್ ನಾಕು ಲಕ್ಷ ಇದೆ ಸರ್ ಮೂರ್ ತಿಂಗಳಿಂದ. ಹಿಂದುಗಡೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷವರೊ ಹೋಗಿ ಬಂದ ಸರ್ ಮಾರ್ಕೆಟ್.
ಅಬಾಬಾ ಬಾಬ ಹೌದು ಎನ್ ಸರ.
ಟೋಟಲ್ ನಮ್ಮ ನಮ್ಮತ್ರ ಇದೆ ಸರ್ ಬಟ್ ಅ. ಇಲ್ಲ ಸರ್ ಮಾಮೂ ಇದಾವೆ ಸರ್ ಲೋಕಲ್ ಇದಾವ ನಮ ಒಂದು ವರ್ಲ್ಡ್ ವೈಡ್ ಇದಾವ ಬಟ್ ನ ಇವಷ್ಟ. ಸ್ಟಾರ್ಟಂಗ್ ಸ್ಟೇಜ ಸರ್ ನಂದು ಆರು ವರ್ಷ ಆಯ್ತು.
ಹ್ಮ್ ಹ್ಮ್ ಹ್ಮ್.
ನಮ್ಮದಲ್ಲಿ ಸಣ್ಣಣ ಕಾಯಿನ್ ಸರ್ ನಮ್ ಏನು ಇಪ್ಪತ್ತುಪಾಯಿ ಮೂವತ್ ರೂಪಾಯಿ ಅರವತ್ತು ರೂಪಾಯಿರೆಗ ಇದೆ ಸರ್ ಒಂದ್ ಒಂದು ಕಾಯಿನ್ ಅಷ್ಟೇ.
ಹ ಈ ಪೈ ಪೈಕಾಯಿನ್ತಾರೆ ಸರ್ ಪೈಚಾಟ ಅದೇನ್ ಪೈಕಾಯಿನಯ್ತರ್ ಅದ್ರ ಬಗ್ಗೆ ಏನ್ ಸರ್.
ಆರು ವರ್ಷದ ಸರ್ ಪೈಕೈ ಸರ್ ಇದು ಸ್ಟಾರ್ಟಿಂಗ್ ಬಂದು ಇದು. ಟೋ ಮಾರ್ಕೆಟ್ ಅಲ್ಲಿ ಇದೊಂದು ಕಾಯಿನ್ ಸರ್ ಅಷ್ಟೇ
. ಅಷ್ಟೆ ಅದ ಅದು ಲೋಯೆಸ್ಟ್ ಕಾಯನಾ ಇದು.
ನ ಮನ್ ಮೇನೆ ಇದ ಸರಿಂದ
ಹೌದಾ ಹ ಹ ಹ್ಮ ಹಬ್ಬಾ ಹಬ್ಬಾ ಹಬ್ಬ ಹಬ್ಬಾಬ್ ಇದ್ರಲ್ಲಿ
ಎರಡು ಸಾವಿರ ಕಾಯ ಅದ್ರಲ್ಲಿ ನಂದೊಂದು ಪೈಕ ಏನು ಅದ್ರಲ್ಲಿ ನಂದೊಂದು ಪೈಕಾನು ಇದು ಟೋಟಲಿ ಇದು ಹೊರಲ್ನಾಗೆ ಯಾವ್ದು ಮಾಡಿಲ್ಲ ಸರ್ ಪೈಕಾನು ಪೈ ಕಾಯಿನ ಫಸ್ಟ್ ಲೀಸ್ಟಿಂಗ್ ಮಾಡ್ ಮಾರ್ಕೆಟ್ ಬಿಡ್ರೋದು ಎರಡು ಡಾಲರ್ ಬಿಟ್ಟಿದೆ ಸರ್ ಎರಡು ಡಾಲರ್ ಬಿಟ್ಟಿದ್ದಾರೆ ಫಸ್ಟ್ ಬಿಟ್ಟ ಇದು ವರ್ಲ್ಡ್ ನಂಬರ್ ಒನ್ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಬಿಟ್ಟ ರೇಟ್ ಅಂದ್ರೆ ಇದೇ ಪೈಕನ ಸ ಎರಡು ಡಾಲರ್ ಬಿಟ್ಟಿದ್ದಾರೆ ನೀವ್ ಹೇಳುದ್ರ ಪ್ರಕಾರ ನೀವ್ ಹೇಳದ ಪ್ರಕಾರ ಅಂದ್ರೆ ಕೂಟ ಅದು ಬಿಟ್ಟಗಾನ ಬಂದು ಒಂದು ಹತ್ತು ಪೈಸೆ ರೂಪಾಯಿ ಹಂಗ ಬಂದ ಸರ್ ಅದು ಇ ಈ ಪೈಕನ ಇದ್ದಲ್ಲ ಸರ್ ಪೈ
ಹ ಹ್ಮ ಹಾ
ನೀನ್ ಬಂದು ಶೂಂಗ್ ಸ್ಟಾರ್ಟಿಂಗ್ಗೆ ಬಂದಿದೆ ಸರ್ ಪೈಕ
ಹೌದೌದ ಹ
ಹಾ ಅದು ಕ್ರಿಪ್ಟೋ ಮಾರ್ಕೆಟ್ ಇ ತರ ಎಲ್ಲಾ ಎಲ್ಲ ಆನ್ಲೈನ್ ಸಿಸ್ಟಮ್ ಸರ್ವು ಯಾರ್ ಕೈಯಾಗಿ ಇರ ಸರ್ ಆನ್ಲೈನ್ ಮಾರ್ಕೆಟಿಂಗ್ ಇದ್ದಂಗ ಸರ್ ಇದು ಇವು ಟಚ್ ಮಾಡಕ್ ಆಗಲ್ಲ ಸ ಹ್ಮ್ ಹೇಳ ಕೇಳಿ ಸರ್ ಕೇಳಸರ್ ಕೇಳಿ
ಈ ಕಾಯಿನಗಳೊಳಗ ಅಯ್ಯೆಸ್ಟ್ ಕಾಯಿನ ಅಂದ್ರೆ ಯಾವ್ ಸರ್
ಬಿಟ್ಟಗೇನೆ ಸರ್
ಮೆಟ್ಟಕಾಯಿನಸ
ಮತ್ತೆ ಬಿಟ್ಟಕಾಯನು ಏನ್ ಸರಿ ಇದ್ರಲ್ಲಿ ಮೇನ್ ಬಿಟ್ಟಕಾಯಿನ ಬರುತ್ತತೆ ಎತರಿ ಬರ್ತ್ತ ತುಲನಾ ಬರ್ತತೆ ಡಿ ಎಕ್ಸ್ ಬರ್ತತೆ ಎಕ್ಸ್ ಆರ್ ಪಿ ಬರ್ತತೆ ಹ ಇವು ಟಾಪ್ ಟಾಪ್ ಸರ್ ಇವಲ್ಲ ಟಾಪ್ ಫೈವ್ ಟಾಪ್ ಟೆನ್ ಆಗಿ ಇರ್ತವ ಸರ್ ಇವೆಲ್ಲಾ
ಹೌದ ಸರ
ಬಿ ಎನ್ ಬಿ ಬೈನಾನ್ಸ್ ಒಂದು ಎಕ್ಸ್ಚೇಂಜ್ ಮಾರ್ಕೆಟ್ ಇದೆ ಸರ್ ಅವ್ ಬೈನಾನ್ಸ್ ಒ ಅವ ಒಂದು ಬಿ ಎನ್ ಬಿ ಒಂದು ಬ ಕ ಸರ್ ಅದ್ರಲ್ಲಿ
ಈಗ ನಾವ ಇದು ಯಟ್ಯೂಬ್ ನ ಪಡಿಬೇಕಾದ್ರ ಏನ್ ಮಾಡ್ಬೇಕು
ಸರ್ ಆಲ್ರೆಡಿ ಅದು ಇದ್ರಲ್ಲಿ ಇದ ಆಗಿರ್ಬೇಕು ಸರ್ ಲಿಂಕ್ ಆಗಿರ್ಬೇಕು ಲಿಂಕ್ ಮೇಲೆ ಬರ್ತವೆ ಸರ್ ಅವೆಲ್ಲ
ಹ್ಮ್ ರಿಜಿಸ್ಟರ್ ಆಗಿರ್ಬ ಏನಾದ್ರೂ
ಲಿಂಕಿನ ಮೇಲೆ ಬಂದು ಅದರಲ್ಲಿ ಅವ್ರ ಲಿಂಕ್ ಆಗಕಿದ ಮೇಲೆ ಓಪನ್ ಮಾಡಿಕೊಂಡು ಅದ್ರ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಮತ್ತ ಅವರು ಕೇಳಿದಾಗ ಮತ್ತೆ ಕೆವಿಸ್ ಮಾಡ್ಕೊಂಡು ಅದಕ್ಕೊಂದ್ ಸಪ್ರೇಟ್ ವ್ಯಾಲೆಟ್ ರೆಡಿ ಮಾಡ್ಕೊಂಡು ಅದಕ್ಕೊಂದು ಪಾಸ್ವರ್ಡ್ ತೆಗೆದು ಎಲ್ಲ ಪ್ರೊಸೆಸರ್ ಒಂದು ಒಂದು ಮೂರ್ ನಲ್ಕೈದ್ ಸರ್ ಒಂದು ಇ್ ಮಾಡ್ಕಾಗ ನಾಲ್ಕು ನಾಕೈದ ಸರ್ ಒಂದು ಕೆಲವು ಅಮೌಂಟ್ಳ ಸರ್ಕ ವಯಸ್ಸಿಗೆ
ಹ್ಮ್ ಹ ಸರ್
ಹ ಸ್ವಲ್ಪ ರಿಸ್ ಒಟ್ಟ ಆನ್ಲೈನ್ ರ್ ಇದೆ ಸರ್ ಬಟ್ ನಾವು ಇ ಮೇಲ್ ಐಡಿ ಮ ಪರ್ಫೆಕ್ಟ್ಡಕಬೇಕು ಸರ್ ಕ್ರಿಟ ಅಲ್ಲಿ
ಹ
ಹಾ ಇಮೇಲ್ ಐಡಿ ಇರ್ಬೇಕು ಮೇನ್ ನ್ಯಾಷನಲ್ ಐಡಿ ಒಂದ ಇರ್ಬೇಕು ಸರ್ ಕೆ ವೈ ಎಸ್ ಬರ್
ಸರ್ ನೀವು ಇದ್ರಲ್ಲಿ ಏನಾದ್ರು ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಆಗ್ರಿ ಪೈ ಚಾಟ್ ಅಲ್ಲಿ ಏನಾದ್ರು ಇದು ಮಾಡಿದ್ರಿ ಸರ್ ನೀವು ತಗೊಂಡಿದ್ರಿ ಸರ್ ಏನದಾರರು ಅಮೌಂಟ್
ಹ ತಾಯದ್ದೆ ಸರ್ ಪೈನೆಲ್ಲ ತಾಯದ್ದೆ ಸರ್ ನಾನು ಸರ್ ನಾ ಬ ಬೇರೆದ್ರಲ್ಲಿ ಒಂದ್ ನಾಲ್ಕೈದು ಸಾವ್ರ ತಂಡಿವ ಸರ್ ಅಷ್ಟೇ ಸ್ಟಾರ್ಟಿಂಗ್ ತಗಡಿ ಸರ್ ಇವಾಗ ಮಾರ್ಕೆಟ್ ಕಡಿಮೆ ಐತೆ ಅಂತೇಳಿ ನಾವು ಅದನ್ನಲ್ಲಿ ತಲೆ ಕಟ್ಸೊಂಡ ಸುಮ ಇದತಿ
ಹೌದೇನ್ ಸರ್ ಸರಿ ಸರ್ ಮತ್ತೆ ನಿಮ್ಮ ಒಂದು ಬಾಳ ಇನ್ನ ಹೇಳಿ ಸರ್ ಇನ್ನು ಅದ್ರ ಬಗ್ಗೆ ಏನಾದ್ರು ಇನ್ನ
ನೀ ಕ್ವಷ್ನ್ ಕೇಳಿ ಸರ್ ಅದ್ರ ಬಗ್ಗೆ ಮಾಹಿ
ಈ ಫೈವ ಚ ಅಲ್ಲ ಕ್ರಿಪ್ಟೋ ಕರೆ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಬಂದು ಎಷ್ಟು ವರ್ಷ ಆಗಿರ್ಬೋದು ಸರ್
ಸರ್ ಎಷ್ಟು ವರ್ಷ ಎರಡ್ ಸಾವಿರದ ಎಂಟು ಸರ್
ಅದಕ್ಕಿನ್ನ ಮುಂಚೆ ಆಗಿಲ್ಲ ಸರ್
ಅಂದ್ರೆ ಅದಕ್ಕ ಮುಂಚೆ ಇತ್ತು ಸರ್ ಅದು ಸಿಸ್ಟಮ್ ಬಗ್ಗೆ ಅದು ಕಂಪ್ಯೂಟರ್ ಅಲ್ಲಿ ಇತ್ತು ಸರ್ ಕಂಪ್ಯೂಟರ್ಲ್ಲಿ ಮಾಡ್ತಿದ್ರು ಅವರು
ಕಂಪ್ಯೂಟರ್ಲ್ಲ ರನ್ ಮಾಡ್ತಿದ್ರಾ ಸರ್
ಕಂಪ್ಯೂಟರ ಮೊಬೈಲ್ ಇದ್ದಿಲ್ಲ ಸರ್ ಕಂಪ್ಯೂಟರ್ಲ್ಲ ಮಾಡ್ತಿದ ಸಿಸ್ಟಮ್ಲ್ಲೇ ಮಾಡ್ತಿದಿ ಸರ್ ಅವಾಗ ಸಾವಿರದ ಹದ್ನಾಲ್ಕು ಹನ್ನೇಳ್ದು ಅಲ್ಲಿೇ ಹೊರ್ಲಿದ ಮೊಬೈಲ್ ಬಂತ
ಈಗ ಅವು ಇವು ಸರ ಕ್ರೆಡಿ ಕಾರ್ಡ್ ಟೈಪ್ ಬಂದವಲ್ಲ ಸರ್ ಅವೇನಾದ್ರು ಅವು ಕೂಡ ಇವೆ ಸರ್ ಇಂತವೇನ ಅವು
ಹ
ಕರೆನ್ಸಿ ಕ್ರಿಪ್ಟೋ ಕರೆ ಅವೂ ಯಾರ ನಾವು ಇವು ಬರ್ತಾವ ಸರ್ ಇವು ವೀಸಾ ಕಾರ್ಡ್ ಟೈಪ್ ಎಷ್ಟ ಮಿಲನಿಯರ್ ಬಿಲಿಯನಿಯರ್ ತಗಂತಾರ ಸರ್ ಕಾರ್ಡ್ಸ್ ಅವು ಹಾ
ಬಂದಿದೇವ ಸರ್ ಸ್ ಒಂದು ಬ್ಯಾಗ್ ಬಂದಿದೆ ಅದ್ರ ರುಪಿ ನಾವ ಏನ್ ಮೈನಿಂಗ್ ಮಾಡ್ತೋ ಅದ್ರಲ್ಲಿ ಕಾರ್ಡೆಲ್ಲ ಅಪ್ಡೇಟ್ ಆಗಿರ್ತದ ಅದು ಅದು ಕ್ಯೂ ಆರ್ ಕಾರ್ಡ್ ಮುಖಾಂತರ ಅದು ಅಪ್ಡೇಟ್ ಆಗಿರುತ್ತ ಸರ್ ಅದು ಹ ಅವ್ ಕಾರ್ಡ್ಗೂ ಬಂದಿದೆ ಸರ್ ಮಾಸ್ಟರ್ ಕಾರ್ಡ್ ಬಂದಿದೆ ಅಂಬಸೀಟರ್ ಅಂದ್ರೆ ಇದ್ರಲ್ಲಿ ಬೋರ್ಡ್ ಆಫ್ ಮೆಂಬರ್ ಎಲ್ಲಿ ಬಂದಿರ್ ಸರ್ ಅಂಬಸಿಟ್ರ್ ಕಾರ್ಡ್ಂದ್ ಕೊಡ್ತಾರೆ ಸರ್ ರೆಫ್ರಲ್ ಯಾರ್ು ಜಾಸ್ತಿ ಮಾಡಿರ್ತಾರ ರೆಫ್ರಲ್ ಯಾರ್ು ಜಾಸ್ತಿ ಮಾಡಿರ್ತ ಅವ್ರ ಕೊಡ್ತಾರೆ ಸರ್ ಅವ್ರರೆಲ್ಲ ಅದ್ರಲ್ಲಲ್ಲಿ ವೆಬ್ಸೈಟ್ಲ್ಲೇ ಬಂದ್ಬಿಡ್ತಿ ಆ್ಯಪ್ ಅಲ್ಲಿ
ಸರ್ ಓಕೆ ತುಂಬಾ ಧನ್ಯವಾದಗಳು ಸರ್ ನಿಮ್ ಒಂದು ಬಹಳ ಲೀಗಲ್ ಆಗಿರ್ತಕ್ಕಂತ ಅಲ್ಲ ಒಳ್ಳೆ ಉತ್ತಮ ಆಗತಕ್ಕಂತ ಒಂದು ಮಾಹಿತಿ ಕೊಟ್ಟಿದ್ರೆ ಧನ್ಯವಾದಗಳು ಸರ್ ಹಾ ಹೌದ